ಹಲೋ
ಹಲೋ
ಅಲೋ ಏನ್ ಮಾಡ್ತಾದ್ರ
ಏನೆಲ್ಲ ಕೊತಿದ್ದೀವಿ ನಿಮ್ಮ ಕಪಿ ಆಯ್ತಾ
ಕಾಫಿ ಎಲ್ಲ ಟೀ ಕುಡುದ ನೋಡಿ ನಿಮ್ದು ಟ್ಟಿ ಆಯ್ತಾ
ನಮ್ದೇವ ನ ಅದ್ನ್ ಕಾಯಸ್ಕೊಡ್ತೀ ನಾನು ಇವಾಗ ಬಿಟ್ಬಿಟ್ಟಿದೀ ಟೀ ಕಾಫಿ ಕುಡಿ ಅದ
ಏಕೆ ಆಸಿಡಿಟಿ ಪ್ರಾಬ್ಲಮ್ ಇದೆ
ಎಲ್ಲಾ ಹಂಗೇನಿಲ್ಲ ಒಂದ್ ವಾರ ಹುಷಾರ್ ಇರ್ಲಿಲ್ಲ
ಹೌದಾ
ಹ ಅವಾಗಿಂದ ಇಡ್ಲಿ ಕಾಫಿ ಅಂದ್ರ ಆಯ್ತಾ ಎಲ್ಲ
ಹ ಆಲಾಮ್ ಕುಡ್ಕೊ ನೈತು ಇವಾಗ ಇನ್ನ ಖರಾ ಬೇರೆ ಐತೆ ಅಲ್ವಲ್ಲ ಡೈರಿ ತಗೊಂಬರೋದು
ಹಾ ಹ
ತ್ತಿಂದ ಅವತ್ತಿಂದ ಹಲೂ ಕಟಿ ಕಾಫಿಯಿಂದ ಇಷ್ಟ ಆಗ್ಬಿಟ್ಟಿದೆ
ಹೌದಾ ಬ ನಿನ್ನೆಯ ಹಾಲೆಲ್ಲ ಊಳ್ದ ಅ್ರ ಅವನ್ನೆಲ್ಲಾ ಟೀ ಮಾಡಿ ಕುಡಿಯಕ್ ಇಷ್ಟ ಆಗ್ಲೂ
ಹಓ ಅದು ಇವತ್ ನೈಟ್ ತಗೊಂಬರ್ತಾರ ಸಾಯಂಕಾಲ ಈಗ ಅದಂದ ನಾಳೆ ಸಾಯಂಕಾಲವರೆಗೂ ಟೀ ಕಾಫಿನ್ ಆಗಲ್ಲ
ಹೌದಾ ಮತ್ತೆ ಹೊರಗಡೆ ಎಲ್ಲ ಹೋಟೆಲ್ಲ್ ಮತ್ತೆ ಹಂಗೆ ಮಾಡ್ತಾರಲ್ಲ ಅಲ್ಲಿ
ನಾವ್ ಹೊರ್ಗಡೆ ಇಷ್ಟಾನೇ ಪಡಲ್ಲ ಹೊರ್ಗಡೆ ಕಾಫಿ ಜಾಸ್ತಿ ಕುಡಿಯಕೆ ವಾಗಲ್ಲ ಬಿಡಿ
ಹ್ಮ
ಕಡೆ ಅಷ್ಟೊಂದ ಜಸ್ತಿ ಏ ಹೋಗಲ್ಲ್ಲ ಏ ಹೋದ್ರೆ ಫಕ್ಷನ್ಗಳ ಹೋಗಿರ್ತತಿವಿ ಅಷ್ಟೇ
ಹೌದಾ ಟ್ರಿಪ್ಪಿಗೆ ಅದು ದೇವಸ್ಥಾನ ಟ್ರಿಪ್ ಹಿಂಗೆಲ್ಲ ಹೋಗೋದಿಲ್ವಾ
ಹ ಹೋಗ್ತೀವಿ ಹೋಗ್ತೀವಿ ಹೋದ್ರೆ ಅಲ್ಲಿ ಟೀ ಕಾಫಿಗೆಲ್ಲ ಇಷ್ಟ್ ಇಷ್ಟಪಡಲ್ಲ ಯಾವ ಯಾವ್ಯಾವ್ ಕುಡ್ದಿರ ಲೋಟ ಎಲ್ಲ ನಮ್ಗೆ ಹಂಗೆ ಸುಮ್ನೆ ನೀರ್ಗೆ ಎಡ್ಜ್ ಬಿಟ್ಟು ಕೊಡ್ತಾರೆ
ನೀವೆಲ್ಲಾ ಹಿಂಗಂದ್ರ ಮತ್ ನಾವ ಹೋದ ಇ ಇವ ಹೇಳಿದ್ದನೆ ನೆನಪು ಆಗುತ್ತೆ ಮತ್ತೆನಾ
ಹ ಅವರು ಕ್ಲೀನಾಗಿ ತೊಳ್ದ್ ಬಿಟ್ಟ್ ಕೂ ಕುಡಿಯನ ಅಂದ್ರೆ ಅ ತೊಳೆಂಗು ಇಲ್ಲ ಅವ್ರೇುನೆಗ್ ನೀರುಳಿ ಎಚ್ ತಾರೆ ಅಲ್ಲೆ ಮಾಡುತ್ತೆ
ಹ್ಮ ಒಂದೇ ಅದು ನಿಜ ಬಿಡಿ ನಾವೆಲ್ಲ ಒಳಗಡೆ ಹೋಗಿ ಎಲ್ಲಿ ನೋಡ್ರಿ ಬಿ ಸುಮ್ನೆ ಟೀ ಕೊಡ್ತಾರೆ ಅಂತ ಕೊಡೋದು ಬಂದ್ಬಿಡ್ತೀವಿ
ಹ ಅದಿಕೆ ಏನ್ ಮಾಡತ ನಂಗೆ ಹೊರಗಡೆ ಟ್ಟಿ ಕಾಫಿ ಇಷ್ಟಾನೇ ಆಗಲ್ಲ ನಮ್ಮ ನಮ್ಮನೆಗಳಲ್ಲಿ ಮಾಡ್ಕೊಂಡ್ ಕುಡಿತಿದ್ವಿ ಅದೇ ಇವಾಗ ಹುಷಾರ್ ಇಲ್ದಾಗಿಂದ ಅದೇನ್ ಕೊಟ್ಟಿ ಕಾಫಿ ಇಷ್ಟ ಆಯ್ತಲ್ಲ ಅಯಹಾಲ್ ಇವಾಗ ತೊಂಬತ್ ರಲ್ವಾ ಫ್ರೆಶ್ ಹಾಲ್ ಅದನ್ನ ಕಾಯಸ್ಬಿಟ್ಟಿ ರಾತ್ರಿ ಆದ್ಮೇಲೆ ಒಂದ್ ಲೋಟ ಕುಡ್ಕೊಂತೀನಿ ಆಮೇಲೆ ಸುಮ್ ಹಾಯ್ತೀನಿ ತಿರುಗ ಟೀ ಕಾಫಿ ಮಾಡಕೆ ಹೋಗಲ್ಲ ಆ ಯೆಜಮಾನ್ರಗ್ ಮಾತ್ರ ಮಾಡ್ಕೊಳ್ಬೇಕು ಹ್ಮ್ ಇಲ್ಲ ಯಾರ ಮನೆಗ್ ಬರ್ತಾರಲ್ವಾ ಹ ಹ್ಮ್ ಅವಾಗ ಮಾಡ್ತ ಹಂಗು ಏನು ಒಂದ್ ಲೀಟ್ರ ಹಲ್ ಕಾಲಿನೆ ಆಗೋಯ್ತದೆ
ನಮ್ಮನೇಲಿ ಹಂಗೇನೆ ಹಾಲ್ ಹೇ ಕಾಲು ಹೋಗಿದ ಗೊತ್ತಂಗಲ್ಲ ಅದ ಮೊಸರು ಹೆಪ್ಪ ಹಾಕಿ ಆದರು ಹೋಗ್ಬಿಡುತ್ತೆ ಅರ್ಧ ಟೀ ಕಾಫಿಗೆ ಅಂತ ಹೋಗಿಬಿಡುತ್ತೆ ಅರ್ಧ ಒಬ್ಬರ ರೈಸ್ ಅಲ್ಲಿ ಎಲ್ಲ
ಹ್ಮ್ ತರ ಹಾಲು ನಮ್ಮ ಮನೇಲ್ಲ ಆದಂಗ ಆಗಲ್ಲ
ಅದೇ ಹ್ಮ್ ನಿಮ್ದು ಚಲೋ ಬಿಡ ಹೈನ ಅಂದ್ರೆ ಚಲೋ ಇರುತ್ತೆ ಎಲ್ಲ ಅದ ಆದ್ರೆ ನೀವು ಆದ್ರೆ ನೀವೇ ಫ್ರೆಶ್ ಹಾಲ ಇಷ್ಟ ಅನ್ಕೊಂತರ್ಲಾ ಅದ ನಿಮ್ ಹಾಸಯ ಅದೆ ನೀವ ನಿಮ್ ಹಸ ಇ ಹಸ ಹಸಗಳದ ಅಂತೇಳಿ ನೀವು ದಿನ ಫ್ರೆಶ್ ಹಾಲ್ ಕುಡಿತರಿ ಇಲ್ಲಿಲ್ಲ ಅಂದ ಏನ್ ಮಾಡ್ತಿದ್ರೆ ಈಗ ಕುಡಿತತಿ
ಇಲ್ಲ ಅದು ರೂಢಿನೇ ಇಲ್ವಲ್ಲ ನಮ್ಗೆ
ಅದೇ
ಅದೇ ಅಭ್ಯಾಸ ಆಗ್ಬಿಟ್ಟಿದ್ರೆ ಏನೋ ಒಂದ್ಸಲ ಈ ನಿಮ್ಗ ಅಭ್ಯಾಸ ಆಗೈತಲ್ವಾ ಅದು ರೋಡಿ ಆಗೈತ ನಮ್ಗೆ ಅದ್ ಅಭ್ಯಾಸನೇ ಇಲ್ಲ ಇಲ್ಲಾ ಅಂದ್ರೆ ಡೈರಿ ಅವಾಗ ತಗೋ ಬಂದು ಕಾಯಿಸ್ಬೇಕು ಇಲ್ಲಾಂದ್ರೆ ಮನೇಲಿ ಮನೇಲಿ ಅಂತ ಎನಿ ಟೈಮ ಇದ್ದೆ ಇರುತ್ತೆ ಎಲ್ಲೋ ಒಂದ್ ಎರಡ್ ತಿಂಗ್ಳ ಅಷ್ಟೇ ಒಂದ್ ತಿಂಗ್ಳ ಗ್ಯಾಪ್ ಆಗುತ್ತೆ
ಹೌದಾ ಟಿವಿಗೆ ನೋಡಂಗಿಲ್ಲ ನೀವು
ನೋಡ್ತೀವಿ ನಮ್ಗ ಇನ್ನೇನ್ ಕೆಲ್ಸ ದನ ತೋಟಕ್ಕೆಲ್ಲ ಕಟಾಕದು ಇಲ್ಲ ಟಿವಿ ನೋಡೋದು ಹ್ಮ ಹ್ಮ ನೋಡ್ತೀವಿ ನಮ ರಾತ್ರಿ ನಾವು ಹತ್ತ್ ಗಂಟೆ ತನಕ ನೋಡ್ತಾ ಇತನಿ ನಮ್ಮನೆಯವರು ಬಂದ್ರೆ ನ್ಯೂಸಾಕಂತಾರೆ
ಅದೇ ನಮ್ಮ್ ಮಾವಾರಂಗ ಸೀರಿಯಲ್ ಮಾಡೋಡಕ ಬಿಡುವುದಿಲ್ಲ ನ ನಮ ಕರ್ಣ ಜೀ ಕನ್ನಡದಲ್ಲಿ ಕರ್ನಾ ಅಂತ ಸೀರಿಯಲ್ತ್ತಿದಿಲ್ಲಲ್ಲ ಆ ಸೀರಿಯಲ್ ಒಂದು ನೋಡ್ತೀನಿ ತುಂಬಾ ಚೆನ್ನಾಗ್ ಬತ್ತದ್ ಅದ್ ಅ ಸರುದು ಅದು ಒಂದು ಸಿರಿಯಲ್ ಟೈಮ ಸಿಲ್ಲಿನಂ ನನಗೆ ನಮ್ಮವಾರ್ ಬರೀ ನ್ಯೂಸ್ ನೋಡ್ತಾರೆ ಹಾ ಹೌದು ಅದ್ರಲ್ಲಿ ಬರೇ ಜಗಳನೆ ಆಡ್ತಿರ್ತಾರೆ ಬಿಡ ವ ವಿದುವಾಾಸರೆಲ್ಲ ಅತ್ತೇ ಮಾ ಅತ್ತೇ ಎಲ್ಲಾರು ಜಗಳಾರನೇ ಆಡ್ತಿರ್ತಾರೆ ಅದ್ರ ಇವಾಗ ಸೀರಿಯಲ್
ಆರ್ ಗಂಟೆಗೆ ಹಾಕೊಂಡ ಕ ಕುತ್ಕೊಂಡ್ರೆ ಇನ್ ರಾತ್ರಿ ಹತ್ ಗಂಟೆರೆಗ ಓಡ್ತಿರ್ತದೆ
ಹಾ ನೀವೆಲ್ಲಾ ಸ್ಟಾರ್ಸ್ ಸುವರ್ಣ ದಲ್ಲಿ ನೋಡ್ತೀರನಾ
ಹ್ಮ ಎಲ್ಲೂ ಸ್ವಲ್ಪ ಏನ್ ಫುಲ್ ನೋಡೋಕ್ ಹೋಗಲ್ಲ ಒಂಚೂರು ಅಡರ್ಟೈಲ್ಲಿ ತೋರ್ಸ್ತಾರಾ ಅ ಅಲ್ವ ತೋಸೋದ ಅದ್ ಬಟ್ಟ್ ಸುಮ್ ಆಯ್ತಿ ಇಲ್ಲ ಬೇರೆ ಚೆನ್ನಾಲ್ ಚೆಜ್ ಮಾಡ್ಕೊಂತೀವಿ
ಹ ಇಲ್ಲಾಂದ್ರೆ ಊಟ ಮಾಡತ್ತನಕ ಅಷ್ಟೇ ನಮ್ಮ ಯಜಮಾನ್ರ ಇದ್ರೆ ನೀವ್ಸ್ ಹಾಕದ್ ಇತಾರೆ ಅವಾಗ ನಾ್ ಅಡ್ಗೆ ಮಾಡ್ಕಂತ ತಿವಿ
ಹ್ಮೆ ನಮ್ಮ ಮನೇಲ್ಲ ಅದೇ ಬರೀ ಯೂಟ್ಯೂಬ್ ನೋಡ್ತಾರೆ ನಮ್ಮ ಮನಯಾಗಂತರು ನಮ್ಮ ಮನೆಯವರು ಫಿಲ್ಮ್ ನೋಡ್ಕೊಂಡ್ ಹ ಹೊ್ ಬಿಟ್ರ ಹೇಳಂಗಗೆಲ್ಲ ಮ್ಯಾಲ ನಾ್ ಏನ್ ನೋಡಂಗಿಲ್ಲ ಅವ್ರು ಹಚ್ಚಿದ ನೋಡ್ಬೇಕಾಗುತ್ತೆ ಅದೇ ನಮ್ಮ ಅದೇ ನಮ ತೋರ್ ಮನೇಲಿ ಇದ್ರನ್ನ ಹಾಕಿದ್ ನೋಡ್ ಅರಾಮ್ ಕುೂತ್ಕೊಂಡ್ ಸೋಫಾ ದ್ಮೇಲೆ ಕಾಲಕ್
ಬಂದ ನಾವ್ ಇಷ್ಟ ಬಂದಂಗ ಇರ್ತೀವ ಅಲ್ಲಿ
ಅದೇ ಇಲ್ಲ ಅತ್ತೆ ಮಾವ ಎಲ್ಲ ಇಯ್ತು ಹ್ಮ್ ನೀ ಅತ್ತಿ ಮಾವ್ ಹದು ಯಾರ ಇಲ್ಲಲ್ಲ
ಹ್ಮ ಇಲ್ಲ ನಮ್ಮ ಮತ್ತೆ ಮಾವ ಅವ್ರ ಏನು ಚೆನ್ನಾಗ ಅವ್ರೆ ಆದ್ರೆ ಮದೇದ್ ಮಗನ್ ಜೊತೆ ಅವ್ರೆ
ನೀ ಚೆನ್ನಾಗ್ ಚಲೋ ಅದಿರ್ ಬಿಡ್ರಿ ಹಂಗಂದ್ರೂ ಆರಾಮ ಹೆತ್ರ
ಬಿದ್ನಗರೆಾಗ ನಮ್ ಅವ್ರ ಮನೆ ಅಲ್ಲಿದ್ದಾಗ ಜೊತೇಲಿ ಇದ್ದಾಗ ನಮಗೂ ಇದೇನೆ ಏನು ನೋಡಕಲ್ಲ ಸುಮನೆ ಹೋಗ್ ರೂಮ್ ಸೇರ್ಕಳವ
ಹ್ಮ ಈಗ ಒಂದು ನಂದು ಕೆಲ್ಸ ಆದೇ ಆಗ್ತಿದೆ ಕೆಲ್ಸ ಮಾಡುದು ರುಮಕುತ್ಕೊಳ್ಳುದು ಮೊಬೈಲ್ ನೋಡುದು ಮತ್ ಕೆಲ್ಸ ಇದ್ರೆ ಕೆಲ್ಸ ಮಾಡಕ್ ಹೋಗುದು ಮೊಬೈಲ್ ಇಟ್ಟ ಮತ್ ಮತ್ ಕೆಲ್ಸ ಮಾಡಿ ಮೊಬೈಲ್ ತೊಗಳು
ನಮ್ಗ ಅವಾಗೆಲ್ಲ ಮೊಬೈಲು ಇಲ್ಲ ನಿಮಗ ಈಗಾರ ಮೊಬೈಲ್ರ ಐತೆ ನಮಗವಾಗ ಅದೂ ಇಲ್ವಲ್ಲ ಮುಂದೆ ಯಾರ ಜೊತೆ ಮಾ ತಡಂಗಿಲ್ಲ ಯಾರ್ ನಂಟರು ಮನೆಗ್ ಹೋಗಂಗಿಲ್ಲ ಆತರ
ಬೇಜಾರ ಉದು ಬಿಡಿ ಹ್ಮ್
ಅಡ್ಗೆ ಮಾಡ್ಬೇಕಾ
ಅಡುಗೆ ಮಾಡಬೇಕು್ರಿಪ್ಪ ಮಧ್ಯಾಹ್ನ ಜಾಸ್ತಿ ಅಡುಗೆ ಮಾಡೋನೇ ಇಲ್ಲ ನಮ್ಮತ್ತ ಮಕೈ ದೊಡದು ಮಾಡಿದಿದ್ದಾರೆ ಏನು ಮಾಡೇ ಇಲ್ಲ ಇಳ್ ಬರಿ ಅನ್ನ ಸಾವರು ಅಷ್ಟ ಮಾಡಲ್ಲ ಅಂತ ಅವ್ರಿಗೆ ರೋಟ್ಟಿ ಮಾಡಿ ಕೊಡ್ಬೇಕಿತ್ತಂತ ನನ್ ಮಲ್ ಮೋಕೊ್ಂಬಿಟ್ಟಿದ್ದೆ ಎಚ್ಚರ ಆಗಿದ್ದೀಿಲ್ಲ
ಮೂರ್ ಟೈಮ್ ರೊಟ್ಟಿ ತಿನ್ನಕ್ ಆಗುತ್ತಾ
ಇಲ್ಲ ಬೆಳಗಡೆ ಬೆಳಿಗ್ಗೆ ಚಿ ಅವಲಕ್ಕಿ ಮಾಡ್ಕೊಂಡಿದ್ನ್ ಟಿಫಿನ್ಿ ಮಧೇನ್ ರೊಟ್ಟಿ ಮಾಡಂದ್ರ ನನ ಬೇಸರಾಗಕ್ಕೆ ಮಜ್ಗಿ ಸಾರು ಅನ್ನ ಮಾಡಿದ್ದೆ ಅದಕ್ಕೆ ಅವರು ರೊಟ್ಟಿ ಮಾಡ್ಬೇಕಿಲ್ಲ ಅಂತ ನಮ್ಮ ಮಲ್ಕೊಂಡ್ಬಿಟ್ಟೆನೆ ನಾನು ಅವ ಅವ್ರಿಗೆ ನಾರ್ನ ಏ ಮಾಡ್ಲಿ ಅವ್ರು ಹೇಳ್ಬೇಕಕ್ಿತ್ತಲ್ಲ ನಂಗ ಮಾಡಿ ಅಂತಂದ್ರೆ ಮಾಡ್ತಿದಿದ್ದೆ ಎಲ್ಲಾನು ನಿಮ್ ಹೇಳ್ ಹೇಳೇ ಮಾಡಸ್ಕೊಬೇಕಾ ಅಂತ ಜಗಾ ಳ ಆಡ್ತರಿ
ಹ್ಮ್ ಏನು ಮಾಡಕ್ಕ ಆಗಲ್ಲ ಅವ್ರು ಹೇಳ್ದಂಗೆ ಕೆಲಸ ಕೇಳ್ಬೇಕು
ಅದೆ ಎಷ್ಟ ಅಂತ ಕೇಳೋದು ಬಿಡಿ ನಮ್ ಇನ್ನನ್ ನಾವ್ ಇಬ್್ರನ್ನ ಹೇಗನೇಾರ ಇ ಇಬ್ರು ಆರಾಮ್ ಇದಾರೆ ಬೇರೆ ಊರಲ್ಲಿ
ಹ್ಮ್ ಹ್ಮ್ಮ್ ಹೆಂಗೇನೇ ಏನು ಮಾಡಕ್ಕ ಆಾಗಲ್ಲ ಬಂದಿ ಹೋಗ್ಲಿ ನಾವು ಹನ್ನೆರಡು ವರ್ಷ ಅವ್ರ ಜೊತೆ ಎಣಗೆ ಬಂದಿರೋದಿಲ್ಲಿಗೆ
ಹ್ಮ್ ಏನ್ ಆದ್ರೆ ಅವ ರು ಹೇಳ್ದಂಗ ಕೇಳಳ್ಬೇಕಲ್ಲ ನಾವು ಬೇಕಾಗಿದ್ದ್ ಮಾಡೋಂಗ ಇಲ್ಲ ಅವ್ರು ಹೇಳ ಇದು ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ ಅಷ್ಟೇ
ಅದೇನೆ ಈಗ ನಮ್ದುಂದ್ರೆ ನಮ್ಗ ಇಷ್ಟ ಬಂದಿದ್ ನಾವ್ ಮಾಡ್ತೇವಿ
ಹ್ಮ
ನಿಮ್ಗ ಹಂಗ ಆಗಲ್ಲ ಈಗ ಅವ್ರು ಹೇಳಿದ್ದೇ ಮಾಡ್ಬೇಕು ಇಲ್ಲಾಂದ್ರೆ ಸುಮಮ್ಮನೆ ಜಗಳ ಆಯ್ತದ್ದೆ
ಅದೆ ಈಗ ಮೊಬೈಲ್ ನೋಡ್ಕೊಂಡ ಕುತ್ರರು ಎಷ್ಟೊತ್ ನೋಡ್ತಾಳೆ ಈಗ ಮೊಬೈಲ್ ಅಂತಾರೆ
ಅರಿ ಎಲ್ಲ ಒಂದ್ ಫೋನ್ ಬಂದ್ರು ಅಷ್ಟೇನೆ ಎಮ್ಮೇಲಿಗ್ ಫೋನ್ ಬಂದ
ಅದೇ ಈ ಮಾಡಾಳ ಮತ್ತ ನ್ ಮೊಬೈಲ್ ಇಟ್ಕೊಂಡು ಆಚ ಹೋದನ್ರ ಜೊತೆ ಮಾತಾಡತಾರ ಏನ್ ಹೇಳ್ತಾರೆ ಏನು ಅಂತತಾರೆ ಬರೀ ಇದನ್ನೇ ತಿಂಗ್ ಮಾಡ್ತ ಇ ತರ ಇವತ್ತು
ಹ್ಮ ಹ್ಮ್ ಹೇಳ್ಬಿಡಿ ಹೆಂಗ್ ಮಾತಾಡಿದ್ರೆ ಹಿಂಗ ಬರುತ್ತೆ ಅದಕ್ಕೆ ಮಾತಾಡ್ತ ನಿ ಅಂತ ಅದನ್ನು ಹೇಳಂಗಿಲ್ವಾ
್ಮ ಅದೆಲ್ಲಾ ಹೇಳಂಗಿಲ್ಲ ಅವ್ರಿಗೆ ಹೇಳಿದ್ರೆ ಬರೀ ಇದನ್ನೇ ಮಾಡ್ತ ತಳಿಳು ಅಂತಾರೆ
ಮತ್ ನಾನೊಂದ್ ಮೂರ್ ಸಲ ಮಾಡಣ ನೀವ ಒಂದ್ ಮೂರ್ ಸಲ ಮಾಡ್ತೀರಾ ಅಂತ ಅನ್ಕೊಂಡ್ರೆ ನೀವ್ ಹಿಂಗೇನ್ಂತೀರಾ ಹ
ಏನು
ಅದಕ್ಕೆ ಒಂದೊಂದ್ಸಲ ಮಾಡದಾ
ಹಾ ಅದಕ್ಕೆೇ ಒಂದ ಸಲ
ಹ್ಮ
ಹ್ಮ್
ಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು
ಅದೇ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತದೆ ಹ್ಮ್ ಬರ ಹ್ಮ್ ಮತ್ತ್ ಮನೆಗೆ ಮತ್ತಿಗೆ ಸ್ವಲ್ಪ ಹುಷಾರ್ದಿದಲಾ ಬಿದ್ದ ಬಿಿಟ್ಟಿದ್ರಲ್ಲ ಹಂಗೆ ನೋಡ ಪದೇ ಮನೆಗೆ ಮಂದಿ ಬರ್ಸ್ತಾರೆ ನೋಡ ನೋಡಕ ಅಂತ ಬಂದೆ ಬರ್ತಿತ್ತ ವ್ರರಿಗೆಲ್ಲ ಟೀ ಕಾಫಿ ಮಾಡಿ ಮಾಡಿ ಕೊಟ್ಟು ಕೊಟ್ಟು ಬೇಜಾರ ಹಡ್ತಿದೆ ನಂಗಂದೂನ್ನು ಮಾಲ ದರವಾಗಿ
ಹ್ಮ ಹಾದ್ರ ಅಾ ನಿಮ ಮನಾಗ ಅಂತದೆಲ್ಲ ಏನು ಇಲ್ಲಲ್ಲ
ಸದ್ಯಕ್ಕೆ ಏನು ಇಲ್ಲಪ್ಪ ನಮ್ಮತ್ತೆಗೂ ಹುಷಾರ್ ಇರ್ಲಿಲ್ಲ ಇಲ್ಲ ಅವರು ಇಲ್ಲೆ ಒಂದು ತಿಂಗಳು ರೆಸ್ಟ್ ತಗೊಂಡ ಹೋದ್ರು
ಅದೇ ಎಲ್ಲಿ ಚಲೋ ಇರುತ್ತೆ ಅಲ್ಲೆಲ್ಲಾ ಇರ್ತಾರೆ ಇವರು
ಹ್ಮ್ ಹ್ಮ್ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಎಲ್ಲ ತ ಓಡ್ಡಾಡ್ತಾರೆ
ಹ
ಅ ಸುಮ್ ಒಂದತಾವ ಇರಲ್ಲ ಅವ್ರು ಏನಾದಾರು ಕೆಲಸ ಮಾಡಕ್ ಹೋತಾರೆ ಬಿದ್ದು ಕಾಲು ಗೇಟ್ ಮಾಡ್ಕೊಂಡಿ ಅಲ್ಲೋ ಮೂಳೆ ಸಿಡಿದಬಿಟ್ಟಿತ್ತು ಹ್ಮ ಇಲ್ಲೇ ಬಂದ್ ಒಂದ್ ತಿಂಗ್ಳ ಇದ್ರು ಕಣವ ಒಂದ್ ತಿಂಗಳಗೆ ಒಂದ ಲೋಕ ತೋರ್ಸ್ಬಿಟ್ಟು ಹೋದ್ರು
ಹಂಗೆ ಮಾಡ್ತಾರೆ ಅವರು ಏನ್ ಮಾಡಾಕ ಬರದಿಲ್ಲ ಹೇಳಿ
ಏನ್ ಸುಮನಿರಲ್ಲ ಏನ್ ವಸ್ತರಪಾತ
ಹ್ಮ್ ಅದೇ ಸಾಕ ಹೋಗ್ಬಿಡ್ತ ಹ್ಮ್
ನೀವ್ ರೂಮ್ ಸೇರ್ಕೊಂಡಾಗ ಫ್ರೀ ಆಗಿದ್ದಾಗ ಮಾಡಿ ಒಂದ ನೀವ ಒಂದ್ ಮೂರ್ ಸಲ ಮಾಡಿ ನಾವ ಒಂದ್ ಮೂರ್ ಸಲ ಮಾಡ್ತೀವಿ ತ್ತಿವಿ
ಹ್ಮ
ಮಧ್ಯಾಹ್ನ ಟೈಮ್ ತಿಂ ಹಾ ಮಧ್ಯಾಹ್ನ ಟೈಮ್ ಫ್ರೀ ಇರ್ತೀರಲ್ವಾ ಅವಾಗ್ ಮಾಡಿ ನಾವು ಮಧ್ಯಾಹನ ಟೈಮ್ ಫ್ರೀ ಇರ್ತೀವಿ
ಹ್ಮ್ ನಂದ ರೂಮ್ ಒಂದ ಅಮ್ಮ ರೂಮ್ ಅಲ್ ನಾವು ಮಾತಾಡಿದ್ರರು ಕೆೇಳಸುತ್ತೆ ನನ್ನಂದ ರೂಮಲ್ಲಿ ಹೌದು ಹಾಗಿದೆ ನಿಮ್ದು ಹ್ಮ ಮತ್ತೆ ತೊಂದ್ರೆ ಅದೇ ಮೇಲೆ ಟೆರೆಸ್ ಮೇಲೆ ಬಂದಾಗ ಮತ್ತಿ ಇರ್ತೇನೆ ನಾನು ಯಾವಾಗಲೂ
ಹ್ಮ್ ಏನು ಮಾಡಕಲ್ಲ ಯಜಮಾನ್ರುಗ ಗೊತ್ತಾ ಇದು ಮ ಮಾಡ್ತಾ ಇರೋದು
ಹ್ಮ ಹ ಆಯ್ತ ತೋರಿ ನಾನ ಹಿಂಗ ಮತ್ ಕಾಲ್ ಮಾಡ್ತಿ ತಿನ್ನಿ ಆಯ್ತಾ ಟೀ ಕುಡ್ರಿ ನೀವ್ ಕಾಫಿ ಕುಡರಿ ನಿಮ್ಕ ಹಸು ಬಂತಂದ್ರಿ ಹ್ಮ ಹ್ಮ್ ಹ ಬಾಯ